ತಿಳಿರ ಬೈ.
ಏನಲ್ ನೋಡ್ರಿ ಬೈ ನಾವು ಅ ಇಲ್ಲೇ ನಮ್ಮ ವಸತಿ ನಿಲಯದಲ್ಲಿ ಇದ್ದೇೆವೆ.
ಹೌದಾ?
ಹೌದು ಸರ್ ಹೌ
ಹೂ ಏನ್ ಮಾಡಿದ್ದೀರಿ ಇವತ್ತು ಊಟಕ್ಕೆ.
ಊಟಕ್ಕೆ ನೋಡಬೇಕು. ಕು ಇನ್ನು ನಾವು ನಮ್ಮ ಅಡಿಗೆ ಕೊಠಡಿ ಕಡೆ ಹೋಗಿಲ್ಲ ಹೋದ ನಂತರ ನಾವು ನೋಡಬೇಕು ಏನ್ ಆಗುತ್ತಂತ. ಈಗ. ಹೆಡ್ ಸ್ಕ್ಯಾನ್ ಮುಂದ ಫೋನ್ ಹಿಂಗಿಡಿ.
ಹೌದಾ?
ಹೌದು ಸರ್ ಹೌದು.
ಹ ಏನ್ ಮಾಡ
ಹ ಏನಿಲ್ಲ ನಾವು ಇಲ್ಲೇ ನಮ್ಮ ವಸತಿ ನಿಲಯದಲ್ಲಿ ಇದಿದ್ದೆವು.
ಹೌದಾ? ಹನ್ನೆರಡ ಗಂಟೆಗ ಪಾ ಕ್ಲಾಸಗೆ ಹೋಗಿಲ್ಲ ನೀವು?
ಕ್ಲಾಸಿಗೆ ಹೋಗಬೇಕು ನಾವು ನಮ್ಮ ಈಗ ಯಾಕೋ ಬೇಜಾರಾಯ್ತು ಹಂಗ ಆಗಿ ಹಂಗೆ ನಾವು ಇವತ್ತು ಹೋಗೆ ಹೋಗಿರಂಗ ಆಗ್ಲಿಲ್ಲ ಅದಕ ಹೋಗ್ಲಿಲ್ಲ ಸರ್ ನೀವು ಹೋಗಿದ್ರಾ?
ಹೋಗಿದ್ದೇವೆ ನಾವು.
ಹ ಏನ್ ಕ್ಲಾಸ್ ತಗೊಂಡ್ರ
ಹಾ ಕ್ಲಾಸ್ ತಗೊಂದಿ ನಾನು
ಎಷ್ಟು ಎಷ್ಟು ಎಷ್ಟು ಸಮಯ ತಗೊಂಡ್ರು ನೀವು ಹೋಗಿರೋದೆ ಹನ್ನೆರಡು ಗಂಟೆಗೆ ಹೋಗಿದ್ದೇವು ಹೋಗಿದ್ರಿ
ಹಾ
ಹ್ಮ್ ಮತ್ತೆ ಎಷ್ಟು ಬೇಗನೆ ಬ ಎಷ್ಟು ಬೇಗನೆ ಬಂದ್ಬಿಟ್ಟಿದ್ದೀರಾ
ಏನು ಅಂದ್ರೆ ನಾವು ಹೋಗಿ ಅಟೆಂಡೆನ್ಸ್ ಹಾಕಿ ಬಂದ್ಬಿಟ್ಟೆವು.
ನಮ್ದ್ ಹಾಕಿದ್ದೀರಾ
ನಾವು ಬೇರವ್ರಿಗೆ ಹೇಳಿ ಬಂದೇವು ನಾವು ಕೂಡ ನಾವ್ ಹಾಕಿಲ್ಲ
ನೀವು ಬಾರಿ ಇವರ ಅದಿರ ನೋಡ್ರಿ ನೀವು
ಏನು
ಅದು ಅದು ಅದೇರಿ ನೀವು್ ಅದು
ಹಂಗೆಲ್ಲಾ ಅನ್ನಬಾಡ್ ರಿ ನೀವು ನಾವು ನಿಮ್ಮನ್ನ ಮೆಚ್ಚಿನಿಂದ ಮಾಂಸ್ ಅಂತ ಕರಿತೇವಿ ನೀವ್ ನೋಡಿದ್ರೆ ನಮ್ ಮೇಲೆನೆ ಡೌಟ್ ಪಡ್ತೀರಲ್ಲ
ಹಂಗೇನಿಲ್ಲ ಈಗ ಏನಂದ್ರ ಹಾ ನೀವು ಏನ್ ಮಾಡ್ಬೇಕಂತ ಮಾಡಿದ್ದೀರಾ ಈ ಪದವಿ ಮುಗಿದ ನಂತರ
ನಮ್ದು ನೋಡಿ ಬಿಡ್ತಾರ ನೋಡಿ ಇ ಎಕ್ಸಾಮ್ ಬರ್ಬೇಕ ನ್ನೋದು ನಮ್ಮ ಗುರಿ ಇದೆ.
ಹ ಈಗ ಬಿಟ್ಟಿದಾರಲ್ಲ ಇದು ಕೃಷಿ ಅಧಿಕಾರಿ ಬಿಟ್ಟಿದಾರಲ್ಲ ಈಗ ಅದ್ರದ್ದೇ ಹ ಇದು ನಡೀತಿದೆ ಏನು ಪ್ರತಿಭಟನೆ ಮತ್ತ ಹಾ ಹೋರಾಟ ಅದ್ರದ್ದೆ ನಡೀತ ಇದೆ ಎಲ್ಲಾ
ಹೌದ ಹೌದು ಹ ಹೋರಾಟ ನಡೀತಿದೆ ಹೌದು
ಎಲ್ಲಾ ಮಹಾವಿಶ್ವವಿದ್ಯಾಲಯದಲ್ಲೂ ಕೂಡ ಇದೇ ಚರ್ಚೆ ನಡೀತಾ ಇದೆ. ಮತ್ತು ಇದರ ಬಗ್ಗೆನೆ ಹೋರಾಟ ಮತ್ತು ಹ ಪ್ರತಿಭಟನೆಗಳು ತುಂಬಾ ನಡೀತಾ ಇವೆ. ನೀವು ಕೂಡ ಅ ನಿಮ್ಮಸ್ ಇದು ನಿಮ್ಮ ವಿದ್ಯಾನಿಲಯದಲ್ಲಿ ಕೂಡ ನೀವು ಕೂಡ ಇದನ್ನ ಮಾಡ್ಬೇಕ್. ಅಂತ ನಿಮ್ ಕೇಳ್ಕೊಂತೀನಿ
ಹೌದು ನಮ್ಮ ವಸತಿ ನಿಲಯದಲ್ಲಿ ಮಾಡಬೇಕೆಂದು ನಮಗೂ ಸ್ವಲ್ಪ ಆ ಆಸೆ ಇದೆ ಆದರೆ ನಮ್ಮ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ರಾವೆ ಎಂಬ ಒಂದು ಪ್ರೋಗ್ರಾಮ್ ಮುಗಿಸಿಕೊಳ್ಳು ಬರರು ರಾಯಚೂರು ನುಗ್ಗೆ ಹೋಗಿ ಅವರು ಅದ ಕಾರಣದಿಂದ ಮಾಡಲು ಸ್ವಲ್ಪ ವಿಳಂಬವಾಗಿದೆ ನೋಡಿ.
ನಿಮ್ದು ಪರೀಕ್ಷೆ ಇತ್ತಲ್ಲ ಇವತ್ತು ಯಾವ್ ತರ ಬರ್ದ್ರಿ ಪರೀಕ್ಷೆ ಕನ್ನಡ ಪರೀಕ್ಷೆಯ ಏನ್ನು ಯಾವ್ ಮತ್ತೆ ಯಾವ ರೀತಿಯಾಗಿ ನೀವು ಉತ್ತರ ಉತ್ತರಿಸಿದ್ರಿ
ಇವತ್ತಿನ ನಮ್ಮ ಕನ್ನಡ ಪರೀಕ್ಷೆಯಲ್ಲಿ ನಾನು ಅತ್ಯುತ್ತಮವಾಗಿ ಬರ್ದಿದ್ದೇನೆ ನೋಡಿ ನಮಗೆ ಓದಿರು ನಾವು ಹೆಚ್ಚಿಗೆ ಓದಿಲ್ಲ ಕನ್ನಡ ಎಕ್ಸಾಮ್ ಬಗ್ಗೆ ಬೇರೆ ಪರೀಕ್ಷೆ ಯನ್ನು ಆದರೂ ಸಹಿತ ನಮ್ಗೆ ಸ್ವಲ್ಪ ನಮ್ಮ ಮಾಹಿತಿ ಇರುವ ರಷ್ಟು. ನಮಗೆ ಏನು ತಿಳಿದಿದೆ ಕ್ಲಾಸ್ ನಲ್ಲಿ ಅದನ್ನು ಬರುದಿದ್ದೀವೆ ನೋಡಿ ಆದ್ರೆ ಎಕ್ಸಾಮ್ ಪರೀಕ್ಷೆ ಮಾತ್ರ ಚೆನ್ನಾಗಿ ಬರೆದು ಕುಂತು ಬರೆದಿದ್ದೇವೆ
ಹೌದಾ ಸರ್ ಹೌದು ಇದು ಮತ್ತೆ ಮಣ್ಣಿನ ಇದು ಏನೋ ಸಾವಯವ ಗೊಬ್ಬರದ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಬಂದಿತ್ತಂತೆ ಅದನ್ನ ಯಾವ ರೀತಿ ಉತ್ ಉತ್ ತರಿಸಿದ್ರಿ ನೀವು ಯಾವ ರೀತಿ ನಿಮ್ಗ ಅದು ಕಷ್ಟ ಅನ್ಸಿತಾ ಏನು ಆರಾಮ್ ಬರ್ಸ್ ಆ ಇದು ಬರ್ಯಂಗ ಆತ ಏನ್ ಯಾವ್ ರೀತಿ ಬರ್ದ್ರಿ ಅದನ್ನ
ನೋಡಿ ಸಾವಯವ ಕೃಷಿ ಅಂದರೆ ಏನು ಅಂದರೆ ನಮ್ಮ ಮನೆಯಲ್ಲಿ ಇರುವವಂತ ನೋಡಿ ನಮ್ಮ ತಂದೆಯವರಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ತಾತ ಆಗಿರ್ಬೋದು ಯಾವದಾದರೂ ಸಿಟಿಗೆ ಹೋದಾಗ. ಸಣ್ಣ ಮಕ್ಕಳಿಗೆ. ಹಣ್ಣುಗಳನ್ನೆಲ್ಲ ತರತ್ತಾರೆ ನೋಡಿ ಹೌದಾ? ಹ ಆ ಹಣ್ಣ ಆ ಹಣ್ಣುಗಳನ್ನು ನಾವು ಬಿಸಾಕ ಬಾರದು. ಅದನ್ನ ಏನ್ ಮಾಡಬೇಕು ಅಂದ್ರೆ ನಮ್ಮ ಒಂದು ಮನೆಯ ಸು ಸುತ್ತ ಮುತ್ತಲಿನಲ್ಲಿ ಒಂದು ತೆಗ್ ಗುಂಡಿಯನ್ನು ಹಾಕಬೇಕು. ಆ ಗುಂಡಿಯಲ್ಲಿ ಹಾಕಿ ಎಲ್ಲರ ಕಸಾ ಅರ. ಹಸಿ ಕಸ ಒಣ ಕಸವನ್ನು ಅದರಲ್ಲಿ ಹಾಕಿದ ನಂತರ ಆ ಆ ಕಸವನ್ನು ನಮ್ಮ ಹೊಲಗಳೆ ಎಲ್ಲಿ ಬೆಳೆಯುತ್ತಿರುವ ಬೆಳೆಗಳಿಗೆ. ಹಾಕಿದರೆ ತುಂಬಾ ಫಲವತ್ತಾದ ಬೆಳೆಯು ಬರುತ್ತದೆ ನೋಡಿ.
ಹೌದು ಮತ್ತೊಂದು ಇದು ಇನ್ನೊಂದು ಹೇಳ್ತೀನಿ ನೋಡ್ರಿ ನಿಮಗ ಏನಂದ್ರ. ಇದನ್ನ ಮಾಡಿದರ ಜೊತೆ ಜೊತೆಗೆ ನೀವು ನಿಮ್ಮ ಬೆಳೆ ಬಂದಿರತಲ್ಲ ಈಗ ಬೆಳೆ ಬಂದಿರೋದು ಕಸಾ ಗೀಸ ಏನೇ ಇರುತ್ತ ಅಲ್ಲಾ ಆ ಅದನ್ನೆಲ್ಲಾ ಗೊಂದು ಒಂದು ನೀವು ಏನಂದ್ರ ಒಂದು. ಆ ಸಿಮೆ ಸಿಮೆಂಟಿನ ಒಂದು ಕಟ್ಟಡವನ್ನು ಕಟ್ಟಿಸಬೇಕು. ಚೌಕಟ್ಟಾಗಿ ಅದ್ರಲ್ಲಿ ನೀವ ಏನಂದ್ರ ನೀವು ಎಲ್ಲ ಒಣ ಕಸ ಏನ ಇರ್ತಲ್ಲ. ಹಾ ಈಗ ಹೊಲದಲ್ಲಿ ಈಗ ಉಳಿದಿರುವಂತ ದಂಟು ಹಾ ಮತ್ತೆ ಹೂ ಗಿಡದ ಮರ ಎಲೆಗಳು. ಅವ ಮತ್ತೆ ಏನೇನು ನೀವು. ಹಾ ಇರ್ತವಲ್ಲ ಅವ್ನ ಎಲ್ಲಾ ತೊಗೊಂಡ್ ಹೋಗಿ ಅದ್ರಲ್ಲಿ ಹಾಕಬೇಕು. ಮತ್ತೆ ಶಗಣಿ ಕಸ ಶಗಣಿ ಕಸ ಇರುತ್ತಲ್ಲ. ಶಗಣಿನು. ಶಗಣಿನೂ ತಗೊಂಡ ಹೋಗಿ ಆ ಅದೇ ಗುಂಡಿಯಲ್ಲಿ ಹಾಕಬೇಕು ಹಾಕಿ. ಅದ್ರಲ್ಲೆಲ್ಲಾ ನೀರ್ ಬಿಡಬೇಕು ನೀವು ನೀರ್ ಬಿಟ್ಟು. ನೀರ್ ಬಿಟ್ರ ತಕ್ಷಣ ಮತ್ತೆ ನೀವು ಅದಕ್ಕ. ಏನಂದ್ರೆ ಎರೆ ಹುಳ ಗುಬ್ಬ ಎರೆ ಹುಳುಗಳನ್ನ ಬಿಡಬೇಕು ಎರೆ ಹು
ಎರೆ ಹುಳುಗಳು.
ಕುತ್ತಕ್ಕ. ಹಾ ಎತ್ತು.
ಪರಿವರ್ತನೆ ಮಾಡತಾವವು ಎರೆ ಹುಳುಗಳು ಹ ಸಹಾಯ ಮಾಡ್ತಾವ ಅದಕ್ಕ ಮಾಡಕ್. ಹ.
ತನ ಮಾಡ್ತಾವಲ್ಲ ಅದನ್ನ ನೀವ ಏನ್ ಮಾಡ್ಬೇಕಂದ್ರ ಮತ್ತೆ ಅದನ್ನ ಜರಡಿವಳಗ ಹಾಕಿ ಸಾಣಿಸ್ಬೇಕು.
ಹಾ.
ಅದೇ
ಹೌದ ಹೌದ.